ಹೇಳ
ಅರಾಮದಿ ನೋಡ್ರಿ ನೀವು ಎಲ್ಲಾ ನಿಮ್ ಆಸೆ ಅರಾಮದಿವಿ ನೋಡ್ರಿ
ಏನ್ ಪೋನಲ್ಲ ಏನಿಲ್ಲ
ಸ್ವಲ್ಪ ಬೀಜ ಆಗಿದವ್ರೀ ಮನ್ಯಾಗ ಕಾರಣವ ಫಂಕ್ಷನ್ ಅವ ಆಚಕ್ ಆಗಲ್ರಿ
ಅಂತ ಪರಿ ಬಿಜನಾ
ಬೀಜ ಏಕ್ಕೆ ಇವತ್ತ ಒಂದ್ ದಿನ ಬೀಜಿ ಆಟೆ ಒ ನಾಲ್ಕೈದ ಅವರ್ರು
ಹೌದಾ ಅಂತದೇಏನಾವ
ಹಾಗದು ಊಟ
ಇಲ್ಲಪ್ಪಾ ನಿಮ್ದ ಇಲ್ಲಾ
ಇಲ್ಲಾ ನಮ್ದನ್ ಈಗ ಅಡಿಗ್ ಗಿಡಿಗ್ ಮಾಡಿದ್ವಿ ಸ್ವಲ್ಪ ನಷ್ಟ ತಿಂದ ಬಂದ ನಟ ಊಟ ಸಾಯಂಕಾಲ ನೈಟ್ ಅವಮಲಿಗೆ
ಮತ್ತ ಊಟ ಮಾಡಿಲ್ಲ ಯೆನ್ ಮಧ್ಯಾಹನ
ಏ್ ಮಧ್ಯಾಹ್ನ ಇಲ್ಲ ಅ ಈಗ ಬಂದ್ನಲ್ಲ ಈಗ ಬಂದ್ರಾಗ ನಷ್ಟ ಅ ಮಂದೆ ಸ್ವಲ್ಪ ಅದ ಮಾಡಿದ್ರಿ ಅಂತ ಹೇಳೇತ್ನಲ್ಲ
ಹ್ಮ್ ಹ್ಮ್ ಹೌದೌದು
ಟ್ಟು ಮಾಡಿದ್ರು ಒಬ್ಟ್ಟ ತಿಂದು ಬಂದೆ
ಹ್ಮ್
ಮತ್ತೆ ಎಂತ
ಹೇಳಬೆಕ್ರಿ ನೀವೇ
ನಮ್ದೇನ ಆಯ್ತಪಾ ಏನ ಇಲ್ ನೋಡು ಇಲ್ಲೇ ಕುಂತೀ ನೋಡು ಮನೆ ಹತ್ರ ಗಾಳಿ ಏನುಯದು ಮಳೆ ಹಿಂಗಲ್ ಟಂಗ ರೈತರದ ಬದುಕು ಹಾ
ಆಯ್ತ ಈ ತಿಂಗಳಳ ನೋಡ್ತಾನ ಈ ತಿಂಗಗಳ ನೋಗಿಸ ಮುಂದೆ ಆಯತ್ ಇನ್ನೊಂದ್ದ್ ಇಪ್ಪತ್ತ್ ದಿನ ನೋಡಿಸ ಬರಲ್ಲಂತ ಘಷೆ ಮಾಡಿಡ್ತೆ ಪರಿಹಾರ ಹಾಕಕ್ ಸ್ಟಾರ್ ಮಾಡ್ಬಿಡ್ತನ್
ಹೌದೌದೌದು
ಏನ್ ಮಾಡ್ತಪ್ಪ ಮತ್ತೆನ ಈಗ ಮಾನ್ಸಂದೆ ಮಳಿ ಬರಲ್ಲ ಅಂದ್ರೆ ಮತ್ತೆ ಏ ಮುಂದ ವೇಟ್ ಮಾಡಿ ಏನ್ಯೂಸ್ ಅದೆ
ಏನ್ ಮಾಡ್ತ ಅಲ್ಲ ನ ನಾನನ್ ಇವತ್ತು ತೋಲ್ಕೋ ಇದ್ದೆ ಅಲ್ಲಿ ಅಲ್ಲಿಲ್ಲಿಲ್ಲಿ ಅ
ಹ್ಮ್ ಅದ್ರಾಗ ಇದೇ ತಿಂಗಳ ಅದು ಮೇ ನ ಇದು ಮುಂಗಾರಿ ಬೆಳಿಗ್ಗೆ ಅಂದ್ರೆ ಜೂನ್ ಜುಲೈ ಅಷ್ಟು ಅಷ್ಟೆ ಇಂಪಾರ್ಟೆಂಟ್ ಜೂನ್ದಾಗ ಹೇಳ್ಬೇಡ ಬರ ಜೂನ್ದಾಗ ಇದ ಆಗ್ತವ್ ಹೊಲ ಉಲ್ಮೆ ಮಾಡದು ಹಸನ ಮಾಡೋದು ಅದ ಆಗ್ತು ಬಿತ್ತದು ಮಳಿ ಬರೋದು ಬೆಳಿ ನಾಟಕೋದು ಮ ಇಡೋದೆಲ್ಲ ಇದೆ ತಿಂಗಳದಗೆ
ಮತ್ತೆ ಈ ತರ ಇವೋಗ ಈತರ ಕೈ ಕೊಟ್ಟಾಗ ಮಾಡ್ತ
ಆಯ್ತ ಇವಾಗ ಈ ತರ ಕೈ ಕೊಟ್ಟಾಗ ಆಯತ ಉರ್ ಹಾಕೊಂಬಿಡದೆ ರೈತರ ಆತ್ಮಹತ್ಯೆ ಅಂತ ಅಮ್ಮ ಹಗೆ ಆಗದಲ್ಲ ಹಗೆ ಆಗ್ತದ ಯಾ ಯಾಕಂದ್ರೆ ಹೋದ್ರ ಸಂಂಗ ಆಗದಲ್ಲ ಹೋದರ್ಸ ಈ ಹೆವಿ ಫ್ಲಡ್ ಆಗಷ್ಟ ಮಳಿ ಬಂದು ನೋಡ್ಲಿಲ್ಲ ಬರ ಪರಿಹಾರ ಘೋಷಣೆ ಅದದು ಪರಿಹಾರ ಘೋಷಣೆ ಮಾಡ್ಲಿಲ್ಲ ಹೋದರ್ಸ್ರನು
ವಾದಾರ್ಸವ ಮಳಿ ಸಾಯಕ ಬಂತು ಮಳೆ ಆಗ್ಬಂತಪ್ಪ ಅಂತ ಮಳಿ ಬಯದ್ರ
ಹಂಗಗೆ ಅದು ಏನ್ ಮಾಡ್ತಿವಿ ನಮ್ಮ ನಮ್ ನಮ್ ಭಾರತದ ರೈತ ಇರ್ದ ಚಂದ ಇಲ್ಲ ನೀವ್ರ ಯಾಕಂದ್ರೆ ಗೌರ್ಮೆಂಟ್ ಮ ಏನಂತ ಟೆಕ್ಸ್ಟ್ ಬುಕ್ನ ನೀನಂತ ಮದಲೇ ಓದಿಲ್ಲ ಹವಾಮಾನದ ಜೊತೆ ಜೂಜಾ ಆಟಾಡಿದಂಗ ನಮವು ನಮ್ಮ್ ಕೃಷಿ
ಏನ್ ಮಾಡ್ತತಿ ಈ ಸಲ ಮಳಿ ಬರವಲ್ದು ಹ ಮಳಿ ಏತದ ನೀವು ಹೊಸ ಬ ಬರ್ಲೂಪ ಮಳೆ ಅಂತ
ಹ್ಮ ಆಡ ಎಡಿಟ್ ಮಾಡಿರಲ್ಲಲ್ಲ ಈಗ ಇನ್ಸ್ಟಾದಾಗ ಬರ್ಲ ಲ ಆತರ ಆಗದ ಜೀವನ ಹೆಂಗ ಹೆಂಗ ಮಾತಾಡರಿ ಎಲ್ಲಾ ನೆನಪಾದ ನಂಗೆದ ಬೇಗ್ ಬೇಗ್ ಮಾತಾಡ್ರಿ ಯಾಕ ಏನ್ ಹಸುವಾಗಿದೆ ಏನು
ಎಲ್ರರಿ ಗಾಳಿನೇ ಪುಟ್ಟದಲ್ರರಿ ಎಲ್ಲಾ ನೋನು ಇವತ್ತು ಹೊಲ್ಕೋಯತ್ ಬರೀ ಗಾಳಿನೇ
ಹೌದೌದು ಎಲ್ಲ ಎಲ್ಲಿಸೋಗದ ಅನ್ಕೊಂಡೆ ಮತ್ತತ್ ಸೈಲೆಂಟ್ ಆಗಿ ಮತ್ತೆ ಮಾತಾಡ್ಲತಿ ಆದ್ರೆ ಡಿಪ್ರೆಷನ್ ಬೇರೆ ಇದ ಅರ್ದ
ನೋ ಡಿಪ್ರೆಷನ್ ನೋ ಡಿಪ್ರೆಷನ್
ಅದ್ರೆ ಹುಡುಗ ಬೇರೆ ಕೈ ಕೊಟ್ಲಲ್ಲ ಮತ್ತ ಈಗ ಮನೆ ಮನೆ ನಾಲ್ಕೈ ಜನ ಆಯ್ತು ಟ ಆದ್ಮೇಲೆ
ನೀವ ಇನ್ಸ್ಪಿರೇಷನ್ ಈಗ ನಮ್ಗೆಲ್ಲ
ನಾವ್ ಯಾಕ ಇನ್ಸ್ರೇಷನ್ ನಾವ ಏನ್ ಸಾಧನೆ ಮಾಡ ಅಂತ ಇನ್ಪಿರೇಷನ್ ನಮ ಇನ್ಸ್ಪಿರೇಷನ್ ತಗತಿ
ಹುಡುಗಿಯರ ಅಂದ್ಮೇಲ ನೀವ್ ನೋಡಿ ಕಲಿಬೇಕಕ್ ನಾವವು ಅದರ ಸಲಕ್ಕೆ ಇದದ್ರೆ ನೆಂದೇಗ ಇರ್ಬೇಕಂತ ಕಲ್ಸಿದ್ದೇನೆ
ಅಲ್ಲ ಅದು ಈಗಲ್ಲ ಯಾವಾಗ ಹೇಳಿದಿವವಿ ಆಗ್ತದ ಇಲ್ಲ ಅಂತಲ್ಲ ನಮಗುನು ಆಗ್ತದ ಬಟ್ ಒಂದ ಹದನೈದು ಇಪ್ಪತ್ತು ದಿನ ಲಾಸ್ಟ್ ಒಂದ್ ತಿಂಳ ಎರಡು ತಿಂಗಳು ಆಗ್ಲಿ ಆಯ್ತು ಮುಂದಿಂದ ಆಯ್ತು ಅದೇ ಹೇಳಿದ ನನ್ಗೆ ಇದಕ್ ಅದಕ್ ಬ್ಯಾಲೆನ್ಸ್ ಮಾಡ್ಬಾರ್ದು ಅಂತ ಕಂಪೇರ್ ಮಾಡ್ಬಾರ್ದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅದನ್ನೇ ಬೇರೆ ಇದನ್ನೇ ಬೇರೆ
ಆಯ್ತ ಆಯ್ತ ಒಲ್ ಬಿಡೋ ಅದೇಏನ ನನಕಲ್ಲ ನನಗನೆ
ಗೊ ಮತ್ತೆ ನಾನ್ ಹೇಳಿ ಎಲ್ಲಿ ನೆನಪ ಮಾಡತನ ನಂಗಗೆ ಇದೆ
ಹಾ ನೆನಪದಾರ ನ ನೀ ಏನ್ ಆಗಲ್ ಬಿಡ
ಹ್ಮ್ ಮತ್ತೆ ಯಾಕಾಯ್ತ್ ಮನ್ನಿ
ಎಾವ ಸ್ವಲ್ಪ ಆಯತ್ ಮತ್ತ ಇಷ್ಟು ದಿನ ಕಾದದಕ್ಕಿನ್ ಏನ್ ಸಿಗ್ಲಿಲ್ಲ ಅಂತ
ಅಂದ್ರ ಇನ್ನ ಒಂದು ಒಓಪತ್ತ ನನ್ಗ ಏನನ್ ಆಗತ್ತಂತ ಮದ್ವಿ ಆಗತ್ತನಕ
ಹ್ಮ ಓಪ್ ಇತ್ತು ಮತ್ತೆ ಏನ್ ಮಾಡ್ತ
ಏ್ ಬರ್ತಳ ಓಡ್ಸ್ಕೊಂಡ ಹೋಗಬೇಕ
ಅ ಹಂಗೇ ಹಂಗೇನ್ ಆಗಲ್ಲ ಬಟ್ ಇಷ್ಟ್ ದಿನ ಕದಕ್ಕಿನ್ ಏನ್ ಅರ್ಥ ಸಿಕ್ತ ಅಂತ ಆಗ ಆಕನ್ ಬಾಯ್ಲಿ ಕೇಳಬೇಕಕತ್ತ
ಹಾ
ಹೌದಲ್ಲ
ಅದ ಎಷ್ಟು ದಿನ ವೇಟ್ ಮಾಡಿದ್ದ ನಂಗೈಐನ ನಕ್ಕನ್ಸಲ ಒಂದು ಏನಂದ್ರರು ಮತ್ತತ್ ಲಾಸ್ಟ್ಗಕ ಬಿಂದ ನ್ ಉದಣ ಬರ್ಲಿಲ್ಲ ಮಾತು ಹ್ಮ್ ಹ್ಮ್ ಹ್ಮ್
ಹತ್ತ
ಆಾಕ ಮದ್ಲೆ ಆನ್ಸರ್ ಕೊಟ್ಟೋಗ ಹೇಳಪ್ಪ ನೀ ತಿಳ್ಕೊಲಿಲ್ಲ ಇಂಡೈರೆಕ್ಟ್ ಆಗಿ ಹೇಳಿದ ನೀನ್
ಇದ ಹೆಂಗ ಮಾಡ್ತ
ಹಓದ ಬಿುಡು ಹೋಗಿದ್ದೆ ಚೆನ್ನಾಗಿ ಒಳ್ಳೇದ ಆಗಿದ್ದೇ ಒಳ್ಳೇದಕಂತ
ಹುಡುಗಿ ಬುಟ್ಟಗಳ ಬುಟ್ಟಗಳಂತ ಒಂದ್ ಜನ ಆಗ್ತಾರ ಹುಡುಗಿ ಸಿಕ್ಕಳಂದ್ರೆ ಜೀವನ ಪೂರ್ತಿ ಅಳಬೇಕ ಆತ್ತೆ ಮತ್ತೆ
ಅಷ್ಟೇ ಅದ ಅದೇ ನೋ ಯಾವ ಇಷ್ಟೇ ಏನ ಇವತ್ತೇಏನು ಅರ ತಗೊಂಡ್ ಬಂದ ಏನ್ ಜಗ್
ಆ ಇಲ್ಲ ಅದೇನ ಅವಾಗವಾಗ ಇಟ್ಟಿಟ್ಟಕ್ ನೆನ್ಪ ಪ್ಪರ ಆತದಳ ಇವ ಏ ನನೆೇ ಬೇಡ
ಹ್ಮ್
ಅದಕ್ಕೆ ನೀವೆಲ್ಲಾ ಇನ್ಸ್ಪಿರೇಷನ್ ನಮಗೆ ಇವಾಗ
ನಾವವುಇನ್ಸ್ಪ್ರೆಷನ್ ಅಲ್ಲಾ ನೀ ನಿಮ್ ಮಟ್ಟ ಇದೀವಿ ಬಟ್ ನಿಮ್ಕಿಂತ ಬೆಟರ್ ಇದೀವಿ ಅಷ್ಟೇ ಅಷ್ಟೇನ್ ಟೈಮ್ ತಗೊಳಲ್ಲ ನಾವನು
ಹೌದೌದು
ಟೈಮ್ ತಗೊಂಡ್ರೆ ನ್ಯೂಸ್ ಇಲ್ಲ ಅಲ್ಲ ಅದಕ್ಕೆ ನಾವು ಟೈಮ್ ತೊಗೊಳಲ್ಲ ಇಲ್ಲಾಂದ್ರೆ ಮೋಸ್ಟ್ ತೊಗೋತಿದ್ವಿನು
ಹ್ಮ್
ಈಗ ನಾವು ಕಾಯ್ದಾಳಪ್ಪಾ ಬಂದ್ ಬರ್ತಾಳ ನಂಗ ಕಾಯ್ಬೇಕಿಕ್ ಬರಲ್ಲ ಅಂತ ಗೊತ್ತ್ ಮ್ಯಲೆ ಕಾಯ್ದಾಳ ಅಲ್ಲಿ ಏನಾದ ಹೇಳ
ಹೌದೌದು ಏನ್ ಮಾಡ್ತೇವಿ ಆಯ್ತ ಹಾಗೆ ಅದ ಹ ಮತ್ತೆ ಎತ್ತಬಡ್ದ
ಏ ಇಲ್ಲ ಈಗ ಆಗ್ಯದ ಆ್ಯದ ಈಗ ಏನ್ ಮಾಡಕ ಆಲ್ಲಯತತ್ ನಮ್ಮ ಲೈಫ್ ನೋಡ್ಕಬೇಕಾಗ ಯಾವಾದಲ್ಲಿ ಒಂದ ಆಯ್ತ ಆದದರ ಅಹೊಂದಾಣಿಕೆ ಮಾಡ್ಕೊಂಡ್ ಹೋಗಬೇಕಕ್ ಆ್ತೆ ಅಷ್ಟ ಬಿರರು ಇಲ್ಲ ನನ್ ಅದೇ ಬೇಡ ಅಂತಂದ್ರೆ ನಿದೆಂತ ಆರ್ಥಿಕವಾದ ಜೀವನನ ಸದೃಢ ಮಾಡ್ಕೊು ಹಬ್ಬ ಘಟೆ ಆಗ್ತದೆ
ಕೆಲವೊಂದು ಬಲವಂತವಾಗಿ ಮ್ಯಾರೇಜ್ ಆದ್ರ ನವು ಬಹಳ ದಿನ ಉಳಿಯಲ್ಲವು
ಆಗಲ್ವ ಲವ್ ಮ್ಯಾರೇ ನ್ ಇಂಡಿಯಾದಾಗ ನೈಂಟಿ ಪರ್ಸೆಂಟ್ ಬಿದ್ದವಲತ್ತವ ನೈನ್ಟಿ ನಮ್ಮ್ ಇಂಡಿಯಾದ ಮೈಂಡ್ ಸೆಟ್ಟೇ ಬೇರೆ ಅದು
ಹಾ
ಒಂದ್ ಸ್ವಲ್ಪ ದಿನ ಆಗಣ ನೀನು ಮಾಡ್ಕೊಂಡ್ಲಸ ನನ್ ಲೈಫ ಹಾಳ ಆ್ತು ಈ ತರ ಮಾತಲ್ಲತ್ತವ ನಾ ಮನ ತೋರ್ಸಿದ್ರೆ ನಮ್ ತಂದೆ ತಾಯಿ ಮಾತ್ ಕೇಳಿದ್ರೆ ನಾನು ಅವಾಗ್ಲೇ ಚೆನ್ನಾಗಿರ್ತೆ ನೀನಿಂದು ಬಂದ ನನ್ಗೆ ಏನ ಆಗ್ಲಿಲ್ಲ ನಂಗ ಲೈಫ್ ಹಾಕ್ಕಟ್ಟುಯ್ತ ಆಗ್ಲಿಲ್ಲ ಮತ್ತೆ ಡಿವೋರ್ಸ್ ಆಗ್ಲತಲ್ಲಾ
ಏ ಬಾಳ ಇಷ್ಟ ಆಗ್ಯಪ್ಪಾ ನೋಡಿದ ಇಲ್ ನೀನೇ ಇನ್ನೊಂದ ಆಾಕ್ತಾ ಕೆಲದ್ರ ಎಲ್ಸ
ಮದುವ ಮಾಡಕೊಂಡ್ ಮಕ್ಳ ಮುಗ ಮತ್ತ ಇಬ್ ಒಂದ ಸತಿ ಇಷ್ಟ ಅ ಮತ್ತ ಅ ಕಡೆ ಹೋಗದ ಏನ್ ಅರ್ಥ ಆದಿಲ್ಲ ಇದಕ್ಕೆ
ಅದೇ ನಿನ್ ಹೇಳಿದವಳು ಅದೇ ಲೈಫ್ ಇನ್ಶೂರೆನ್ಸ್ ಅಂತ
ಅ ಬಿಡ ಮತ್ತೆ ಗಂಡ ಗಂಡ ನೈತ ಬಿಡದು ಅದಕ್ಕೆ
ಹ್ಮ್
ಹ ಹಿಂಗಾದ್ರೆ ಹೆಂಗು ನಾವ್ ಎಂತ ಸೊಸೈಟಿಗ ಬದುಕಲೈತಿವಿ ಒಂದ್ ಸ್ಟ್ರಿಕ್ಟ್ ರೂಲ್ ಆಗ್ಬೇಕಕ್ಪ್ಪಾ ಭಾರಿ ಆಗುತ್ತೆಲ್ಲ ಇದಕ್ಕೆಲ್ಲ ಕಡಿವಾಣ ಹಾಕಿದಂಗ ಆಗುತ್ತೆ
ಏ ಮಾಡ್ತಿಪ್ಪ ಎಲ್ಲ ಏನಂತ ಮಾಡ್ಬೇಕ ಗೌರ್ಮೆಂಟ್
ಗೌರ್ಮೆಂಟ್ ಮಾಡಕ್ ಆಗಲ್ವ ಮೋಸ್ಟ್ ಮಾಡ್ಬೋದ ಏನ ಗೊತ್ತಿದ್ರಲ್ಲ ಮತ್ ಮಾಡಕ್ ಮಾತ್ರ ಆಗಲ್ಲ ಈಗ ಯಾಕ ಹೇಳೇಳ ಅವ್ರದ್ದೇ ಆದಂತ ಜೀವಿಸಕ್ಕದ ಸ್ವಾತಂತ್ರ್ಯದಕ್ಕದ ಅವ್ರು ಬೇಕಾದವ್ರ ಸೊತೆ ಜೀವ ಬಹುದು ಈಗ ನೀ ಗಂಡ ಹೆಂಡತಿ ಡಿವೋರ್ ನನಗವ್ ಜೊತೆ ಇಷ್ಟ ಇಲ್ಲ ಅಂದ ಡಿವೋರ್ಸ್ ತಗೋಬೇಕಾಗ್ತದೆ ಯಾಕಂದ್ರ ಇಷ್ಟ ಇರ್ಲಾರ್ರ ಜೀವ್ಸಗ ದಿನ ಸಾಯೋದಕ್ಕಿಂತ ಒಂದೇ ಸರಿ ಡಿವಾರ್ಸ್ ತಗೊಂಡು ಸ್ವಾತಂತ್ರ್ಯವಾಗಿ ಬದುಕದೇ ಆಲ್ರೆಡಿ ಅದ್ರಾಗ ಅದಾವ್ರೀ ಫಂಡೆಂಟಲ್ ಡೂಟಿ ಮಾಡಿ ಹೇಕ್ ಬಿಟ್ರಲ್ಲ ಇಲ್ಲಾಂದ್ರೆ ಯಾವ್ದೋ ಒಂದು ಕಾಯ್ದೆ ಆಗ್ತಿತತಿ ಇದಕ್ಕೆ ಎಲ್ಲ ಕಡಿವಾಣಕ್ ಬಟ್ ಹಂಗ್ ಮಾಡಕಕ್ಗಲ್ಲ
ಮತ್ತೆ ಹೆಂಗ್ ಮುಂದಿಂದ ರೀ ಮತ್ ಅವ್ರದ
ಮಯಾರ್ದ ಮು
ಯಾರ್ದ ಮುಂದಿದದಾರಿ ನೋಡಪಾ ಒಂದು ಸ್ವಾತಂತ್ರ್ಯ ಅದ ನೀನ್ ಯಾರ್ ಜೊತೆ ಆದ್ರೂ ಜೀವಿಸಬಹುದು ಅಷ್ಟೇ. ಅವ್ರಿಗೆ ನೀನು ಪೋರ್ಸ್ಪಲಿ ಮಾಡಂಗಿಲ್ಲ. ನೀನ ಏನಾದ ಸ್ವಾತಂತ್ರದ್ ಹಕ್ಕ ಇರ್ಲಿಲ್ಲ ಅಂಗ ಅಂದ ಆಗಿತ್ತಪ್ಪ ಅಂದ್ರ ಅದು. ಅದಕ್ಕೊಂದು ರೂಲ್ಸ್ ಬಂದ್ರೂನು ಪರವಾಗಿರ್ಲಿಲ್ಲ ನಡಿತಿತ್ತು. ಬಟ್ ಇವೆಲ್ಲಾ ಹಕ್ಕ ಕೊಟ್ಟಗಸ ತಡ ತರಕ್ ಆಗಲ್ಲ ಸಾಧ್ಯನ ಇಲ್ಲ ಬೇರೆ ಕಂಟ್ರಿಲೀ ಅದ ನೋಡು ಇರಾನ್ ಇರಾಕ್ ಮುಸ್ಲಿಂ. ಕಂಟ್ರಿಲೀ ಎಲ್ಲ ಅದಾ ಇಂಗೆನೋಡ ಆತರ ಆಗಕ್ಕ ಬಾಳ ಕಡಿಮೆ ಆಕಡಿ ಹೊರಗೆ ಬರಲ್ರಿ ಇರಂದಾಗ ಇರಂದಾಗ ಒಂದೇ ಒಂದು ಗರ್ಲ್ಸ್ ಒರಗ ಕಾಣಲ್
ಇಲ್ಲ ಈ ತರ ಈ ತರ ಪ್ರಾಬ್ಲಮ್ ಯಾವ್ದ್ ಆಗಲ್ಲ ಅಂತನಲ್ಲಿ.
ಆಗಲ್ಲ ಆಗಲ್ಲ ಬೇರೆ ಕಡೆ ಆಗಲ್ಲ ಆದ್ರೆ ಮತ್ತೆ ಅಮೆರಿಕ ಅಮೆರಿಕ ಸ್ವಲ್ಪ ಆತವ. ಯಾವ ಮುಂದುವರ್ದ ನೋಡ ಕಂಟ್ರಿಗಳು. ಅದೇ ಅಮೇರಿಕ ಚೀನಾ ಇಂಗ್ಲೆಂಡ್ ಅಲ್ಲಿ ಸ್ವಲ್ಪ ಆಗ್ತಾವ.
ಹ್ಮ್ ಹ್ಮ್
ಅಲ್ಲಿ ಯಾಕ ಆಗಲ್ಲ ಗೊತ್ತೇನಾ ನಮ್ದು ಇನ್ನೊ ಒಂದು. ಪೂಲ್ಸ್ ಜಾಸ್ತಿ ಇದಾವ ಇಲ್ಲಿ ಇಂಡಿಯಾದಾಗ ಆ ಒಂದು ಕಾರಣಕ್ಕ ಆಗಲ್ಲ ಅಲ್ಲಿ ಬೇರೆ ಕಂಟ್ರಿಲಿ ಎಲ್ಲ ಡೆವಲಪ್ ಆಗ್ಯಾವ ಅವ್ರಿಗೆ ಎಜುಕೇಶನ್ ಇರತ ಎಲ್ಲ ಆಲ್ಮೋಸ್ಟ್ ಸಾಕ್ಷರತೆ ಪಡೆದಕೊಂಡಿರ್ತಾರ ಅವ್ ನನ್ಗೆ ಇಷ್ಟ ಇಲ್ವಾ ಇನ್ನೊಬ್ಬನ ಜೊತೆ ಹೋಗ್ತಾರ ಬಟ್ ಅವ್ನ ಜೊತೆ ಇಷ್ಟ ಇಲ್ವಾ ಇನ್ನೊಬ್ನ ಜೊತೆ. ತರ ಬಟ್ ಅಲ್ಲಿಂಗ ಇಲ್ಲಿ ಹಿಂಗಲ್ಲಲ್ಲ ಮರ್ಯಾದೆ. ನಾನ ಯುವಕ ತಟ್ಟ ಬಿದ್ದಗಸ ಗಂಡ ಇದರು ನಿನ್ನ ಒಂದ್ ಕದ್ದು ಮುಚ್ಚಿ ಮಾಡ್ಲಾತಾರ ಅದು ಅವನ ಗೊತ್ತಾಯ್ತು ಈ ತರ ಕೊಲೆಗಳಗ್ತವ ಇಲ್ಲಿ ಬಟ್ ಅಲ್ಲಿ ಹಂಗಲ್ಲ ನಿನ್ ಗಂಡ ಏನಾದರ ಹೋಡದ ಆಯತ ಸರಿ ಬಿಟ್ಟ ಆಯ್ತ ಡಿವರಸ ತೊಂದ ಬಿಡತನ್ ಆಯತ ನೀನ್ ನೋಡ್ಕು ನಿನ್ ಜೀವನ ನಾನ್ ನೋಡ್ಕು ನಾನ್ ಜೀವನ ನಡ್ಕೊತೀನಿ ಅಂತಾರ ಆಗಲ್ಲ ಆಗಲ್ಲ ಸಾಧ್ಯನ ಇಲ್ಲ ಅಲ್ಲಿ ಸಿಂಪಲ್ ಅದೋ ಈಗ ತಾಯಿ ಇನ್ನೊಬನ್ ಜೊತೆ ಅವ ಅವ್ರ ಅಪ್ಪ ಸತ್ನ ಇನ್ನೊಬ ಜೋತೆ ಮಾಡ್ಕತವ ಸಣ್ಣ ಹುಡುಗನ ಮಾಡ್ಕತವ ದೊಡ್ಡವ್ ಮಾಡಕತನ ಬೇಗೆಕ್ಕದಂದೆ ಏಜ್ ಲಿಮಿಟ್ ಇಲ್ಲ ಒಂದ ದು ಅಲ್ಲಿ ಸೆಕ್ಸವಲಗಿ ಇನ್ನೊ ಒಂದು ಕಡಿವಾಣನ ಇಲ್ಲ ಯಾರ ಯಾರ ಯಾರ್ ಜೊತೆ ಯಾರ್ ಬೇಕಾದ್ರರು. ಬಾಳಮೂವ ಆಗಬಹುದು ಅಲ್ಲಿ ಬಟ್ ನಂಬಲ್ಲಿ ಅದಕ್ಕೆಲ್ಲಾ ಅದು ಇದಿಲ್ಲಲ್ಲ ಅನುಮತಿ ಇಲ್ಲಲ್ಲ. ರಾಲ ಅದಕ್ಕೆ ಇತರ ಅಲತವ
ಆ ಆ ದೇಶದಂತಕ ಇಲ್ಲಿ ಅದೇ ಅದೇ ತರ ಮಾಡ್ಬಕ್ ನೋಡವ
ಇಲ್ಲಿ ಆಗಲ್ರಿರಿ ಇಲ್ಲಿ ನಂಬುದು ಮೊದ್ಲಿಂತ ದೇವರು ಸಂಸ್ಕೃತಿ ಸ ಆ ವಿಚಾರ ಧಾರ್ಮಿಕ ನಂಬಿಕೆಗಳು ಬಾಳ ಅಷ್ಟ ಅದಾವ ಇಲ್ಲಿ. ಆತರ ಮಾಡಕ್ ಆಗದಿಲ್ಲ ಆ ಮತ್ತನ್ನ ನಮ್ಮ್ ದೇಶ ಸುಮ್ನೆ ಅಲ್ಲ ಸಣ್ಣದ ಸಣ್ಣ ದೇಶ ಅಲ್ಲಾ ನೂರ ನಲ್ವತ್ ಕೋಟಿ ಜನಸಂಖ್ಯೆ ಅದ ಅದ್ರಾಗ ಪುರಾತನ ಕಾಲದಿಂದ ಬಂದದ್ದ ಅದ
ಏ ಕೇಳ್ತೇನ ಅದ ಮಹಾಭಾರತ ರಾಮಾಯಣ ಎಲ್ಲ
ಹಾ ಮತ್ತೇನ ಅಷ್ಟ ಅಷ್ಟ ಈಜಿ ನಮ್ಮ ದೇಶ ಇನ್ನ ಉಳಿದ ದೇಶಗಳಿಗೆ ಮಾದರಿ ಆಗ್ಯಿದ ಇಂತದರಾಗ ಬೇರೆ ಬೇರೆ ಕಂಟ್ರಿ ಇದ್ರನು ಈ ತರ ನೋಡು ಇನ್ನೊಬ್ಬಂದ್ಸ ತಾಯಿ ಸತ್ತ ಈಗ ತಾಯಿ ಸತ್ತರ ತಂದಿ ಮಗಳ ಈ ಬೇರ್ ಬೇರೆ ಏನ್ ಮಾಡ್ಕೋತಾರ ಮತ್ತ ಸಣ್ಣ ವಯಸ್ಸಿನ ತನ್ ಮಗಳ ವಯಸಿನ ಇರೆ ಮಾಡ್ಕತ ನೋಡು
ಹ್ಮ್ ಹ್ಮ್
ಇಂಥವೆಲ್ಲ ನೋಡಿ ಏನಾಗಲದ ಅಂದ್ರ ಬ ಇದ್ರ ದೇಶ ಇಂಡಿಯಾ ರ ಇರಬೇಕಪ್ಪಾ ಅಂತ ಅನ್ಸುತ್ತೆ ಅಂಜಲಿ
ಇಂಡಿಯಾಕ ಕನ್ವರ್ಟ್ ಆಗಿ ಬೇರೆ ಧರ್ಮಕ್ಕ ಮತಾಂತರಗಳಕ-
ಹಾ ಅಲ್ಲ ಇದ್ರ ಈ ತರ ಇರ್ಬೇಕಂದೆ ಒಂದೇ ಲವು ಒ ಜೀವನ್ದಾಗ ಅಂತ ಆತರ ಮಾಡ್ಲತ್ತಲ್ಲಿ ಬಟ್ ಅದಕ ಅರ್ಥ ಅಳ ಇವಾಗ ಸಾಯಣನ ಬೇಕ ಅಂದ್ರೆ.
ಹ ಮತ್ತ ಏನ್ ಮಾಡಕ್ ಆಗಲ್ಲ ಸರಿತ್ ಸ್ವಲ್ ಮಾಡತ್ನರ್ರಿ. ನೀರು ನೀರು ಸರಿ ಮಾಡುದ್ನ ಹಂಗೆ.